ಮೇಡಂ ಮೇಡಂ ನಮಸ್ತೆ ನೀವ್ ಯಾಕೆ ಅವಾಗ್ಲೇ ಹಂಗೆ ಕಟ್ ಮಾಡ್ಬಿಟ್ರಿ.
ಹೌದಾ.
ಹೌದು ಸುಮ್ಮನೆ ಇರತ್ತ. ಹೌದಾ. ಯಾಕೋ ಮತ್ತೆ ನಿಮ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು ಅದಕ್ಕೆ ಮಾಡ್ದೇರಿ.
ಅಯ್ಯೋ ಥಾಂಕ್ ಯು ಕಣ್ರೀ ಹೇಳ್ರಿ ಏನ್ ಸಮಾಚಾರ.
ಹೌದಾ ನಿಮ್ ಮನೆಗಗ್ ಒಂದ್ಸಲ ಬರೋಂತಾಳ್ರಿ ನಾವು ಬೆಂಗಳೂರಿಗೆ ಬಂದಾಗ ಬನ್ನಿ ನಮ್ಮ್ ಊರಿಗೆ ಮ
ಹೌದಾ ಯಾವ ಊರು ಅಡ್ರೆಸ್ ಹೇಳ.
ಬೆಂಗ್ಳೂರ್ ನಮ್ದು ಎಲೆಕ್ಟ್ರಾನ್ಕ್ ಸಿಟಿಲ್ ನಾವ್ ಇರೋದು.
ಹೌದಾ.
ಹ್ಮ್ ಹೌದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದೀವಿ ಬನೀ. ಏನ್ ಏನ್ ಕೆಲ್ಸ ಮಾಡ್ತಾ ಇದ್ದೀರ ತರ ಕಾಣಿಸ್ತಿದೆ ನನ್ ಹೇಳಧೆ.
ಹಾ ಒಳ್ಳಳ ಕೆಲ್ಸ ಸಾಂಬಾರು ಮಾಡಿದೀನಿ ಮೇಡ್ರ
ಹೌದಾ ಅದ ಮಳ್ಳೆ ಹಳಿ ಕಾಳ ಅಂದ್ರ
ಆ ಹುಳಿಗಳು ಇರ್ತಲ್ಲ ಅದನ್ನ ನೆನೆ ಹಾಕ್ಬಿಟ್ಟು ಮೊಳಕೆ ಬರ್ಸೋದು
ಹಾ
ಆದದ್ರೆ ಸಾಂಬಾರ್ು ಮಾಡೋದು ಬಸ್ಸಾರು ಮಾಡ್ತಾರೆ ಅದನ್ನೇ ಉದ್ಕ ಇದು ಹುಳ್ಳಿ ತೊಕ್ಕ ಎಲ್ಲಾ ಮಾಡ್ತಾರೆ ಹುಳ್ಳಿ ಕಳಲ್ಲಿ
ಹ್ಮ್ ಬರ್ ಬರು ಹೌದಾ ಹ್ಮ ಉರುಳ್ಳಿ ಕಾಳು ನನಗ್ ಗೊತ್ತಿಲ್ಲ ಅದೆಲ್ಲ ಇರ್ಲಿ ತಾವಳಿ ಹ್ಮ್ ಮತ್ತೆ ಕೆಡಿ ಸ ಸರ್ ಹೋದ್ರ ಡ್ಯೂಟಿಗ್ ಹೋದ್ರ ಸರ್ ಹೌದಾ ನಿ ನಿಮ ಗೆ ಮತ್ತೆ ಹೊಲಾ ತೋಟ ಏನಾದ್ೂ ಇದೆಯಾ
ನಮ್ದು ಹೊಲ ಮನೆ ಎಲ್ಲಾ ಇ ತೋಟ ಇದೆ ಊರಲ್ಲಿ ಹ್ಮ್ ನಿಮ್ದಿದೆೇನಾ
ಹ್ಮ್ ನಮ್ದೇನ್ ಹಂಗೇನ ಇಲ್ನಾ ಹ್ಮ್
ಮತ್ತೆ
ಹೇಳಿ ಮಾಡಕಟ್ಟಿ
ಸಲ
ಹೇಳ್ಬೇಕು ಮೇಡಮ್
ನಿಮ್ಮ್ ಮನೆಯವ್ರು ಹೋದ್ರ ಕೆಲ್ಸಕ್ಕೆ
ನಮ್ಮ್ ಮನೆಯರು ಮಲಕೊಂಡಿದ್ದಾರೆ ಇವತ್ತು ಆರಾಮಿಲ್ಲ ಅಂತ
ಯಾಕೆ ಹುಷಾರ್ಲ್ವಾ ಮತ್ತ ಬಿಸ್ಲಲು ಕೆಲ್ಸ
ಹಂಗಗೆ ಹಂಗೇನಿಲ್ಲ ಇವತ್ ಕೆಲ್ಸ್ತಾರ್ ಯಾರು ಬಂದಿಲ್ಲ ಅಂತ ರೆಸ್ಟ್ ಮಾಡ್ತಿದಿದ್ದಾರೆ ಹ ನಾನು ಹ ಸ್ವಲ್ಪ ಆರಾಮ ಮಾತಾಡೋಣ ಅ ಕೊಡ್ ಅವಳು ಹೋದ ಹುಡುಗಿ ಎ ಮಾಡ್ತದಾಳೆ ನನ್ಗ್ ಅಗ್ಲಗ್ಲ ಫೋನ್ ಮಾಡಿ ಕೊಬೇ ಹೇಳಿ ಮೇಡಮ್
ಹೇಳ್ದಂಗೆ ಒಂದ್ಸರಿ ಪಲಾವ್ ಟೈ ಟ್ರೈ ಮಾಡ್ತೀನಿ
ಹ್ಮ್ ನಾನು ಹೆ ಲ್ಲ ನಿಮಗೆ ಮಾಡೋದ್ ಯಾರ್ು ಕಲ್ಸಿದ್ದು ಏನ್ ಅಥವಾ ನಿಮಗೆ ಲೋಕ ರೂಡಿಿ ಮನೆ ಮಾಡದ್ ನೋಡ್ಕಲ್ತರಂತ್ರ
ಚಿಕನ್ ಸಾಂಬಾರು ಬಟನ್ ಸಾಂಬಾರು ಮಾಡೋದು ಅದಾದ್ಮೇಲೆ ಮದ್ವೆ ಆದ್ಮೇಲೆ ನನ್ ಹಸ್ಬಂಡ್ ಅದ್ ಬಾಳ ಚೆನ್ನ ಮಾಡ್ತಾರೆ ನನ್ ಹಸ್ಬೆಂಡ್ ನ ಮಾತ್ರ
ಜನೆ ಒಂದ್ ಲಕ್ಷ ಜೆಮ್ಸ್ ಮಾಡಿದ್ರೆ ನೂರ್ ರೂಪಾಯಿ ಕೊಡ್ತಾರಲ್ಲ ನನ್ಗೆ ಗೊತ್ತಿಲ್ಲ ನೋಡ್ ಹೌದಾ ನಾನ್ ಫಸ್ಟ್ ನನಗ್ ಅಡಿ ಅಗೆ ಮಾಡಕ್ಕೆೆ ಬರ್ತಿಲ್ಲಾ ಈಗ ಅಗೆಲ್ಲ ತುಂಬಾ ಚೆನ್ನಾಗ್ ಅಡುಗೆ ಎಲ್ಲ ಮಾಡ್ತೀನಿ ಹ್ಮ್
ಮನೇಲೆೆಲ್ಲಾ ಒಂದ ಅಮ್ಮರ್ ಮನೇಲಿ ಏನು ಮಾಡ್ತಿರ್ಲ್ವ
ಹ್ಮ್ ಹಂಗನ್ ಆಹಾ ಮಾಡ್ತಿದ್ರು ಬಟ್ ನಾವೆಲ್ಲ ಅಭ್ಯಾಸ ಇರ್ಲಿಲ್ಲ ನಮ್ಗೆಲ್ಲ
ಹ್ಮ್
ಆಮೇಲೆ ಆಮೇಲೆ ಬರ್ತಾ ಬರ್ತಾ ಬರ್ತಾ
ಹ್ಮ
ಅಡ್ಗೆ ಮಾಡದ್ ಕಲ್ತೆ ಒಂದ್ಸಲ ಮದ್ವೆ ಆದಾಗ ಏನ್ ಮಾಡ್ಬಿಟ್ಟಿದ್ದೆ ಅಂತಂದ ಉಪ್ಪಿಟ್ಟ ಮಾಡಕ್ ಹೋಗಿ ಚಿತ್ರ ಮಾಡತ್ರ ಉಪ್ಪಿಟ್ಟ್ರ ಎಲ್ಲ ಒಬ್್ರರಣೆ ಹಾಕಿ ಉಪ್ಪಿಟ್ಟ ಹಂಗೆ ಹಾಕ್ಬಿಟ್ಟಿದ್ದೆ ನೀರ ಆತಂ ತಿಂಡ ಊಟಲ್ಲ ರಜಾಗಿದ್ದೆ ಯಾಕ ಸ ಎಂತ ಇಲ್ಲ ೋಲಕ
ನಾನೊಂದ್ಸಲ ಉಪ್ಪಟ್ಟಿಗೆ ಕರ್ಬೇ ಹಾಕದ್ ಬಿಟ್ಟು ಬೇವಿನ ಸೊಪ್ಪ ಹಾಕ್ಬಿಟ್ಟಿದ್ದೆ. ವ್ಯತ್ಯಾಸ ಗೊತ್ತಿಲ್ದ ಹ ದೇವರಾಣೆ ನಿಜವಾಗ್ಲೂ. ನಿನ್ವಕರ ಕಹಿ ಕಹಿ ಕಹಿ ಅನ್ನರೆಲ್ಲ ಆಮೇಲ್ಲ ಆಿದದು ಉಪ್ಪಿಟ್ಟಂಗ ಕಹಿ ಆಗುತ್ತೆ ಉ. ಉಪ್ಪಿಟ್ಟು ಯಾಕೆ ಕಹಿ ಯಗದ ಅವಲ್ಲ ಚಿಕ್ಕಿ. ಚಿಕ್ಕಪ್ಪ ಒಬ್ರ ಇದ್ರು ಅವರು ಕರ್ಬವ ಎಲೆ ತಿಂದ ಇದ. ಗರ್ಬೆವಲ ಮಾ ಬೇವ.
ಹ ನಾವು ಅವಾಗೆಲ್ಲ. ಚೈಲ್ಡ್ಡ್ ಚೈಲ್ಡ್ಹುಡ್ ಅಲ್ಲಿ ಬೇವಿನ ಸೊಪ್ಪೆ ಎಲ್ಲ ಅರ್ದು ಅಡಿಗೆ. ಮಾಡ್ತಿದ್ವಿ ಸಾರು ಅಂತ ಆತರ ಅದೊಂತರ ಚೈಲ್ಡ್ಹುಡ್ ಮೆಮೊರೀಸ್ ಒಂಥರ. ಚೆನ್ನಾಗಿ. ಹ್ಮ್ ಹ ಮತ್ತೆ.
ಹೇಳಿ ಕೇಳೋಣ.
ಹೇಳ್ಬೇಕು ಮೇಡಮ್ ಪ್ರಿಯಾ ಅವರೇ ಹೇಳ್ಬೇಕಕ್ ನೀವ್.
ಹಾ ನೋಡ್ರಿ ಹೆಂಗ್ ಹೆಂಗಿರುತ್ತಲ್ಲೊಂದ್ಸರಿ ಮೆಮೊರೀಸು ಮನೇಲಿ. ಸುಮ್ಮನೆ ಇದ್ದಾಗ ಅವೆಲ್ಲ ನೆನ್ಪೆ ಬರಲ್ಲ ಯಾರ್ ಜೊತೆ ಏನಾದ್ರು ಮಾತಾಡ್ಬೇಕಾದ್ರೆ ಎಲ್ಲಾ ನೆನ್ಪ ಬರುತ್ತೆ.
ಆ ಅವಾಗ ಹೇಳಿದ್ದ. ನಮ್ ಹಸ್ಬೆಂಡ್ ಏನ್ ಅಂತ ಹೇಳಿದ್ರರು ಅಂದ್ರೆ ಇದನ್ನೆಲ್ಲ ತುಂಬ್ಕ ಕೊಡು ನಿಮ್ಗೆ ನಮ್. ಅಕ್ಕ ಪಕ್ಕದ ಮನ ಕೊಡ್ತೀನಿ ಇಲ್ಲ ನಿಮ್ ಅಮ್ಮರ್ ಮನಿ ಕೊಟ್ಟ ಕಳಿಸತಿನಿ ಇದನ್ನ ಗೊತ್ತ. ತ್ತಾಗ ಉಪ್ಪಿಟ್ಟ ಹೇಗ್ ಮಾಡೋದು ಅಂತ ನನಗ ಅದಂತೂ ಈ ಮರೆಯಕೆ ಆಗಲ್ಲ.
ಅಲ್ಲ ನಾನ್ ಉಪ್ಪಿಟ್ಟ ತಿಂದಿರ್ಲಿಲ್ಲ ಕಹಿ ಆಗಿತ್ತು ಅಂತ ಎಲ್ಲಾರಿಗೂ. ತಿನ್ಸ್ಬಿಟ್ಟಿದ್ದೀನಿ ಏ ಅದೆಲ್ ಕಾಯಿ ತಿನ್ರಿ ತಿನ್ರಿ ತಿನ್ರಿ ಅಂತ. ಹ್ಮ್ ಲಾಸ್ ಅಲ್ಲಿ ಲಾಸ್ಟ್. ಲಾಸ್ಟಲಿ ಒಂದ ತು ತಿನ್ಬೇಕಾದ್ರೆ ನಮ್ ಚಿಕ್ಕಪ್ಪಾಕಂಡ್ ಹಡ್ಕೊಂಡ್ ಯಾಕೆ ಕಹಿ ವಿಜಿ ಆಗೈತಿ.
ಹೌದಾ ಮತ್ತೆ.
ಹೇಳ್ಬೇಕ್ರಿ ನೀವ ಮತ್ತೆಲ್ಲ ಹೊರಗಡೆ ರಾಜು. ನಾನ್ ವೆಜ್ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿಲ್ವಾ.
ಈಗಾದದೇ ತಿನ್ಬೇಕು ಅನ್ಕೊಂಡಿದೀನಿ ಶಕ್ತಿ. ಎಲ್ಲೋ ಒಂಥರಾ ಕೈ ಎಲ್ಲಾ ಕಾಲೆಲ್ಲ ಬಿದ್ ಬಿದ್ದಿ ನೋ ಆಗ್ಬಿಟ್ಟತ್ತೆ. ಮೊಟ್ಟೆ ಆಮೇಲೆ ಚಿಕನ್ ತಿಂದ್ರಿ ಅಂತ ಹಿಂಗ ಹಾಸ್ಪಿಟಲ್ ಅಲ್ಲಿ ಹೇಳ್ತಿದ್ದಾರೆ. ತಿನ್ಬೇಕು ಅಂದನ್ಕೊಂಡ ನೀ ಅಭ್ಯಾಸ ಇಲ್ವಲ್ಲ ತಿಲ್ಲ ನೋಡೋಣ. ಟ್ರೈ ಮಾಡ್ಬೇಕಲ್ವಾ ಯಾವ್ದಾದ್ರುನು ಒಂದ ಸ್ವಲ್ಪ.
ಹೌದು ಮೊಟ್ಟೆ ತಿನ್ನೋದ್ ಕಲೀರಿ.
ಹ. ಮೊಟ್ಟೆ ಕುಡಿಬೇಕಂತೆ ಡಾಕ್ಟರ್ ಹೇಳಿದ್ದಾರೆ ಮೊಟ್ಟೆ ಕುಡೀರಿ. ಹೌದಾ ಅಯ್ಯೋ ಒಂದ್ ಸ್ಮೆಲ್ ಇರಲ್ವಾ ಅದು.
ಇಲ್ಲ ನಾ ನಾಟಿ ಕೋಳಿ ಮಟ್ಟೆ ನಾಟಿ ಕೋಳಿ ಮಟ್ಟೆ ಅಷ್ಟಿ. ಕುಡುದ್ರೆ.
ಹ್ಮ್ ಬ್ಲಾಕ್ ಮಾಡಡ ಹ್ಮ್.
ನಾಟಿ ಕೋಳಿ ಮಟ್ಟೆ ಅಸಿಡ್ ಕುಡುದ್ರೆ ಒಳ್ಳೇದು ಆತ.
ಹ್ಮ್. ನೀನಲ್ ಮಕ್ಳದ್ದ ಮತ್ತೆ.
ಹೇಳ್ ಬೇಕು.
ಹೇಳಿ ಮೇಡ್ ನೀವ ನೀವ ಹೇಳಿ ಏನಾದ್ರು ಕೇಳಣ. ಟೈಮ್ ಮುಗೋದೆ ಗೊತ್ತಾಗ್ತಿಲ್ಲ ಹಾ.
ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ದೀರಾ.
ಏ ಹಂಗೆನು ಇಲ್ಲ ನಮ್ಮ ಮಮ್ಮಿಯ ಅವರು. ನಮ ದೊಡ್ಡ ಅಮ್ಮ ಅಂತ.
ಹ್ಮ್ ಹ್ಮ್ ಹ್ಮ್.
ನಮ ದೊಡ್ಡಮ್ಮ ದೊಡ್ಡಮ್ಮ ಮನೆಗ್ ಬಂದಿದ್ದಾರೆ. ಅವರು ಅವ್ರ ಮಗ್ರ ಜೊತೆ ಮಾತಾಡ್ತಿದ್ದಾರೆ
ಹೌದಾ ದೊಡ್ಡ ಕುಟುಂಬ ಅನ್ಸುತ್ತೆ ನಿಮ್ದು
ಹೌದೌದು ಜಾಯಿಂಟ್ ಫ್ಯಾಮಿಲಿ
ಮತ್ತೆ
ಹೇಳ್ಬೇಕ
ಮಕಂತಿನಿ ಬೆಳಿಗ್ಗೆ ಎದ್ದು ಚ ನಾನ್ ತುಂಬಾ ಇಷ್ಟವಾದೇ ಹ ಏನಂಗ ಗೋವಿಂದ ಕೈ ಹಿಡ್ದತತ್ತಾನೇನು ಅಂತ ಹ್ಮ್ ನಾನಂದ ಚೆನ್ನಾಗಿ ನೋಡದೆ ಏನ ಅಂತೀರಾ ನೋ ಹ್ಮ್ ಮತ್ತೆ ಹೇಳ್ಬೇಕ್ರಿ ನಮ್ಮ ಇಷ್ಟರ್ ಬರ್ಡೇಗೆ ಹೋಗಿಲ್ಲಾ ಅಂತ ಬೇಜಾರಾಗ್ಬಿಟ್ಟಿದ್ದಾರೆ ಬಿರಿಯಾನಿ ಕಬಾಬು ಎಲ್ಲಾ ಮಾಡಿದ್ರಂತೆ ಅವ್ರ ಕಡೆ ಹ ಅಂದ್ರೆ ಸಿಸ್ಟರ್ ಒಂತ ಅಂತಂದ್ರೆ ಹಿಗೆ ರಿಲೇ ಪರಿಚಯ ಆಗ ಅವರು ಮ ಮಗಳು ನಾನ್ ಮಗಳು ಮಗಳು ಅಂತನಿ ಅವ್ರ ಮಾಡಲ್ಕಡೋದು ಅವ್ರ ಹ್ಮ್ ಅದಕ್ಕಿನ್ ಅವ್ರು ನಾನ್ ತಿನ್ನಲ್ವಲ್ಲ ಹಂಗಾಗ ಹೋಗ್ಲಿಲ್ಲ ಅವರು ನಿನ್ ಬಾಳ ದೊಡ್ಡ ಬಳಗಲ್ವಾ ಫ್ರೆಂಡ್ಸ್ ಕರ್ಕಂಬತ್ತಿ ಅಂತ ಬಾಳ ಮಾಡಿದ್ದೆ
ಹ್ಮ್
ನೀವು ಬಂದಿಲ್ಲ ಅಂತ ಬೇಜಾರ್ರ
ಹ್ಮ ಹ್ಮ್ ಹ್ಮ
ಹ ಹ್ಮ್ ಅದೇ ನಮ ಫ್ರೆಂಡ್ ಸುನೀತಾ ಮಾನಸ ಅವ್ರೆಲ್ಲಾ ಇದ್ದಾರಲ್ಲ ಹ್ಮ್
ಅಲ್ಲ ಇನ್ನೊಂದ್ಸಲ ಯಾವಾಗಾರ ಫ್ರೀ ಇದ್ದಾಗ ಹೋದ್ರ ಆಯ್ಬೇಡಿ ಏನಂತರ ಹ ಮತ್ತೆ ಇನ್ನೇನ್ರೀ ಸಮಾಚಾರ ಹಲೋ ಭೂಮಿಕಾ ಅವ್ರ ಹೆಂಗ್ ನಡೀತಿದೆ ವರ್ಕ್ ಎಲ್ಲಾ
ನೇಲ್ಲಿ
ವರ್ಕ್ ಎಲ್ಲಾ ಹೆಂಗ್ ನಡೀತಿದೆ ಅಂದ
ಮೇಡಮ್ ನಡಿತಾ ಇದೆ ಅದೇನಿಲ್ಲ ಆನ್ಲೈನ್ ಆಗನ್ ಆಗ್ಬೇಕಷ್ಟ ಮತ್ತೆ ಆಫೀಸಿಗೆ ಆಫೀಸಲ್ ಆಗನಾದ್ರೆ ಮುಗಿತ
ಹ ಹೌದಾ ಮತ್ತೆ ಬಿಸಿ ಇದ್ದೀರಾ ದೊಡಮ್ಮ ಅವರೆೆಲ್ಲಾ ಬಂದಿದಿದ್ದಾರೆಂತ
ಏನಿಲ್ಲ ಏನಿಲ್ಲ ಟಿಫನ್ ಮಾಡ್ಕೊಂಡ್ ಟಿಫನ್ ಮಾಡ್ಕೂತಿದ್ದೀವಿ ಮಧ್ಯಾಹ್ನಕ್ಕೆ ಮಸರು ಸಾಂಬಾರ್ ಮಾಡ್ಕೊಂಡು ಊಟ ಮಾಡಿದು ಮುಗೀತು
ಏನ್ ಸಾಂಬಾರು ಮಾಡ್
ಮೊಸರು ಖಾರ ಅಂತ ಮಾಡ್ತೀವಿ ಚೆನ್ನಾಗಿರುತ್ತೆ ಮೊಸರು ಅದನ್ನೆಲ್ಲಾ ಚೆನ್ನಾಗಿ ಚೆನ್ನಾಗ ಬೆಳ್ಳುಳ್ಳಿ ಹಸರುಗಾಯಿ ಮತ್ತೆ ಇದು ಬರುತ್ತಲ್ಲ ಮುಳಗಾಯಿ
ಹ್ಮ್
ಅದನ್ನೆಲ್ಲಾ ಚೆನ್ನಾಗ್ ವೇಯಿಸಕೋಬೇಕು ಚೆನ್ನಾಗಿ ಬೇಯಿಸಕೊಂಡು ಹೌದೌದು
ಹ್ಮ್ ಹ್ಮ್ ಹ್ಮ್ ಹ್ಮ
ಚ್ ಹಾಕ್ಬೇಕುಟ್ಟು ತುಂಬ ಟೇಸ್ಟ್ ಇರುತ್ತೆ ಅದು ಕಡ್ಲೆಕಾಳು ಹುರಿದಿರೋ ಕಡ್ಲೆಕಾಳು ಮಾಡಿ ಚೆನ್ನಾಗಿರುತ್ತೆ
ಏನೇನ್ ಆಗ್ತೀರಾ ಅದಕ್ಕೆ
ಕಿದ್ನಲ್ಲ ಬೆಳ್ಳಳ್ಳುಳ್ಳಿ ಜೀರಿಗೆ ಕೊತ್ತಂಬರಿಿ ಅದನ್ನೆಲ್ಲ ಚೆನ್ನ ರುಬ್ಕೋಬೇಕು
ಹ್ಮ ಹ
ತುಂಬಾ ಚೆನ್ನಾಗಿರುತ್ತ ಹಂಗಾದ್ರೆ ಹ್ಮ್ ಮತ್ತೆ ಮಳೆನ ಇಲ್ಲ ಬಿಡ್ರಿ ನಾವವು ಬೆಂಗಳೂರು ಎಲ್ಲಾ ಮಳೆ ಲೈಕ್ ಮಾಡಲ್ಲ ಅಲ್ವಾ
ಹೌದಾ ನಮಗೆ ಮಳೆ ಬಂದ್ರೆ ಸಾಕು ನಂಗ ಆಗ್ಬಿಟ್ಟಿದೆ ಇಲ್ಲಿ ಹ್ಮ್ ಮತ್ತೆ ಹೊರಫಲ ಇರೋದು ತೋಟ ಇರೋದು ಬದುಕ್ಬೇಕಲ್ಲ ಹ್ಮ್
ನಾವು ಲೈಕ್ ಬಿಸಲು ಮಳೆನೇ ಬರ್ಬಾರ್ದು ಅಂತ ನಾವವು ಅನ್ಕೊಂತೀವಿ ಆದ್ರೆ ಬೆ ಬೆಳೆ ಎಲ್ಲ ಬೇಕು ಮಳೆ ಬೇಕು ಒಂದು ಸ್ವಲ್ಪ ಹೌದೌದು ಆಮೇಲೆ ಗೊತ್ತಾಗುತ್ತೆ ನಮ್ದು ಈಗ್ ಗೊತ್ತಾಗುತ್ತೆ ಮಳೆ ಇಲ್ಲದ್ರೆ ನಾವೇನ್ ಉಣಕ್ ಆಗಲ್ಲ ಅ
ಹೌದು
ಮತ್ತೆ ಹೇಳ್ಬೇಕು ಹೇಳ್ಬೇಕು ಹೇಳ್ಬೇಕು ಒಂದು ನಂಬರಿಂದ ಕಾಲ್ ಬರ್ತಾ ಇದೆ ನನಗೆ ಹ್ಮ್ ಇಲ್ಲ ಇಲ್ಲ ಮಾತಾಡಿ ಇನ್ನು ಟೈಮ್ ಇದೆ
ಹೌದಾ
ಹ್ಮ್ ಇಲ್ಲ ಓಕೆ ಓಕೆ ಬಾಯ್
ಓಕೆ